ಹ್ಮ್
ಹ್ಮ್ ಒಂದು ಒಂದು ವರ್ ಕೆ ಜಿ ಕಬಬು ಅಂತ ಹೇಳು ಹಂಗಾರೆ
ಅಯ್ಯೋ ತಿನ್ನ ನನ್ಗೆ ನಗ ಅಂದ್ರೆ ನಗ ಬೆಳಿಗ್ಗೆ ಎದ್ಬಿಟ್ಟು ಇಲ್ಲ ಎರಡು ಎರಡು ಎರಡು ತಕ್ಕ ತಟ್ಟೆ ಎರಡ್ ತಟ್ಟೆ ಮಡಕೊಂಬಡಿದೀನಿ ಒಂದ್ ತಟ್ಟೆ ಮೂಡಾಗ ಹಾಕೆ ಇನ್ನ ಲೋಟ ಕಪಗೆ
ಒಂದ್ಟ್ಟೆ
ಬೆಳಿಗ್ಗೆ ಎದ್ಬಿಟ್ಟು ನೋಡ್ತಾ ಇದ್ದೀನಿ ಬರೀ ಮೂಳೆಗಳೈತೆ ಇ ಯೋ ಫಸ್ಟ್ ನನ್ ಪುಣ್ಣಿಗಿರಾ ಯಾವೇ ಮುತ್ಕಾಡಿರೋದಿಲ್ಲ
ಹಾ
ಎತ್ಕೊಂಡೋಗ್ಬಿಟ್ಟಲ್ಲ ಡಟ್ಬಿನ್ ಹಾಕ್ಬಿಟ್ಟು ಅದು ಇ ನಮ್ಮಿರೋದ ಬೇರೇ ಹ ಕಸಗಿಸ ಎಲ್ಲ ಚೆಲ್ಲಂಗಿಲ್ಲ ಹಾಂ ಆಮಲೆ ವೆಯಹಿಕಲ್ ಬರುತ್ತಲ್ಲ ವೆಹಿಕಲ್ಗೆ ಹಾಕ್ಬೇಕು ಅಲ್ಲಿಗೆ ಹಾಕ್ಬೇಕು ಸರಿ ಆಯ್ತು ಬೆಳಿಗ್ಗೆ ಎದ್ದ ದುಡ್ಕೋಷ್ಟ ಇತ್ತು ತಕ್ಷಣ ಬಿಟ್ಟಿತ್ ಮಾ್ಬಿಟ್ಟು ಆಯ್ ತ್ಕಟರಲಲ್ಲ ಇವ ಮುತ್ಕಟ್ರ ನಂಗೆ ಕತ್ತಿರೋಗೋದು ಆಮೇಲೆದು ರಿ ಒ ್ ಗಊಟ ಎಲ್ಲ ಮಾಡ್ಬಿಟ್ಟು
ಹ್ಮ್
ಮುಖನ್ ಕೂತಕೊಂಡ ಏನು ಮಾಡ್ಲಿಕ್ಕಾಗಲ್ಲ
ಹ್ಮ್ ಏನೋ ಮಾಡ್ಲಿಕ್ ಆಗಲ್ಲ ಇನ್ೇನ್ ಮಾಡಕೈತಲ್ಲ ಇದು ನಿಮ್ಮ್ ಮಗಳನ್ನ ಸ್ಕೂಲ್ ಸೇರ್ ಸ್ ಸರಿ ಅಂತ ಅಂದ್ರಲ್ಲ ಎಷ್ಟ ಆಯ್ತು ಫೀಸ್ ಏನ್ ಕತೆ
ದೊಡ್ಡವಳಿಗೆ ದೊಡ್ಡವಳಗೆ ಹದಿನೆಂಟು ಸಾವಿರ ಚಿಕ್ಕವಳಗೆ ಹದಿನೇಳು ಸಾವಿರ ಯು ಕೆ ಜಿ.
ಇವ. ಕೆ ಜಿಗೆ ಹದಿನೇಳು ಎಷ್ಟು.
ಹದಿನೆಂಟು.
ಯು ಕೆಜಿಗೆ ಹದಿನೈಂದು ಸಾವಿರ.
ಹದಿನೆಟು ಸಾವಿರಾ..
ಕೆಜಿಗ.
ಆ ಇನ್ನೊಬ್ಳು ಬೇಬಿ ಸೀಟಿಂಗೋ. ಪ್ರಿ ಕೆಜಿ ಅವಳಿಗೆ ಹದಿನೇಳು. ತೋರ. ಅದು ವಿತೌಟ ಬುಕ್ಸು.. ಬುಕ್ಸು ಬಟ್ಟೆ ಇಲ್ಲದೆ.. ಅದಲ್ದನೆ ಬುಕ್ಸು ಬಟ್ಟೆಗೆ ಬುಕ್ಸು ಬಟ್ಟೆ. ಗೆ ಎರಡು ಸಾವಿರದ ನೂರು ರೂಪಾಯಿ ಅದು ಏನೋ ಒಂದೇ ಜೊತೆ ಬಟ್ಟೆ ಕೊೂಡೋದು ಒಂದೇ ಜೊತೆ ಬಟ್ಟೆ. ಎರಡ್ಾವಿರದ ನೂರುೂಪಾಯ ನೂರ ನಲ್ವತ್ತು ರೂಪಿ ನೂ ಅರವ ರೂಪಾಯಿನೋ ಸಂ ಸಿಂಗ್ ಐತೆ. ಎರಡ್ ಸಾವಿರದ ನೂರ. ಅರವತ್ತು ಬಿುಟ್ರ ನಲವತ್ತು. ಹ ಏನಾಯ್ತು. ಮ ಅದು ಒಂದೇ ಜೊತೆ ಬಟ್ಟೆ ಕೊಡದು ನಿಂಗೆ.
ಹಾ.
ಒಂದೇ ಜೊತೆ ಬುಕ್ಸ್ ಅಂತುವೇ ಯಾವ ಯಾವ್ದೋ ಬುಕ್ಸ್ ಹಗರುವೆ. ಶ. ಆಮ ನೀನು ಇಂಜಿನಿಯರಿಂಗ್ ಮಾಡಿದ್ೂ ಅಷ್ಟು ಬುಕ್ಸ್ ತಗಳಲ್ಲ ನೀನು ಮೋಸ್ಟ್ಲಿ.
ಎ ಮುಗಿಸಿದ ರಷ್ಟ ಮು.. ಬರಲ್ಲ.
ಐ ಗುರು ಬಾಕ್ಸ್ ಇರೋದ ಒಂದ್ ಬುಕ್. ಮೂರ್ಲನ್ ಒಂದ್ ಬುಕ್ಕು ಎರಡೂಲೈನ್ ಒಂದ್ ಬುಕ್ಕು. ಎ ವಿ ಸಿಡಿ ಇರೋದ ಒಂದ್ ಬುಕ್ ಓ ಆಮೇಲೆ ಸ್ಪೀಡ್ ಕಾಳ್ ಬರುತ್ತಲ್ಲಾ.
ಹ ಹ.
ಅಂತರದಲ್ಲಿ ಎ ಬಿ ಸಿ ಡಿ ಕಾರ್ಡ್ಗಳು ಅದೇ ಇನ್ಸ್ಟಿಟ್ಯೂಟ್ ಸ್ವಲ್ ದಪ್ಪ ಇರುತ್ತೆ ಸ್ವಲ್ಪ ದಪ್ಪ ಇರುತ್ತೆ. ಕೈ ತುಂಬಾ ಇಡ್ಕ. ಕೈ ತುಂಬಾ ಇಡ್ಕಬೋದೇನೋ. ಅಷ್ಟಿರುತ್ತೆ ಕಾರ್ಡ್ಗಳು ಅ ಅಂದ್ರೆ. ಸಿಗ್ನಲ್ಗಳನ್ನ ಅರ್ಥ ಮಾಡ್ಕೊಳ್ಳಿ ಯಾವ್ದು ಏ ಯಾವ್ದ ಬಿ ಯಾವ್ದ ಸಿ ಅರ್ಥ ಮಾಡ್ ಕೊಳ್ಳಿ ಅಂತ ಆ ಕಾರ್ಡ್ಸು ಸುಮ್ಮನೆ ಕಾಡ್ಸು ಎ ಟು ಜೆಡ್ ಕಾರ್ಸ್ ಬರುತ್ತೆ ಎ ಟು ಜೆಡ್ ಮತ್ತೆ ಒನ್ ಟು ತ್ರೀ ಫೋರ್
ಏಟು ಝೆಡ್ಡ್ ಡು ಮತ್ತೆ ಒನ್ ಟು ತ್ರೀ ಫೋರ್ ಹ್ಮ
ಪ್ರೇಡು ಆ ಕಾರ್ಡ್ ಸೋರಿಸ್ಬುಟ್ಟು ಇದೇಗ್ ಎಕ್ಸಾಂಪಲ್ ಈಗ ನು ಸಿ ತೋರಿಸ್ತೀ ಏನ್ ಮಗಳ ಅಂತ ಕೇಳಿದ್ರೆ ಸಿ ಅಂತ ಹೇಳೇಬೇಕು ಅಂದ್ರೆ ಅವ್ರಿಗೆ ಗೊತ್ ತಾಗಲಿ ಅನ್ನೋ ಒಂದು ಪರ್ಪಸ್ಗೆ ಹಾ ಆ ಥರ ಒಂದು ಕಾರ್ಡ್ಸ್ಗಳು ಬೇರೆ ಆಮೇಲೆ ಒಂದು ಕಲರ್ ಪೆನ್ಸಿಲ್ ಕೂಡ ಕ್ರಯನ್ಸ್ ಕೂಡ ಅವರೇ ಕೊಟ್ಟವ್ರೆ
ಮತ್ತೆ ಇದುನ್ನು ಕೊಟ್ಟವ್ರೆ
ಹ ಕ್ರಯಾನ್ಸು ಕ್ರಯಾನ್ಸು ಬುಕ್ಸ್ಗಳು ಗರು ಜ್ಯಾಮಿಟ್ರಿ ಬಾಕ್ಸಿಂದ
ಜ್ಯಾಮೆಟ್ರಿ ಬಾಕ್ಸ್ ಅವ್ರೆ ಕೊಟ್ರ ಅವ್ರೇ ಕೊಟ್ಟಾರ ಅಂದ್ರೆ ಸುಮ್ನೆ ದುಡ್ಡು ದುಡ್ಡು ಕೊಟ್ಟು ದುಡ್ಡಿಸ್ಕೊಂಡಿಲ್ವಾ
ಹಂಗಲ್ಲ ಅದ್ ಅವಶ್ಯಕತೆ ಇದಲ್ವಪ ಅಲ್ವ ಪಾಪ ಏನ್ ಬೇಕಾದ ನೀನ್ ತಗೋತಿಯಾ ನಿನ್ಗೆ ಎಷ್ಟು ರೂಪಾಯಿನ್ ಬೇಕ್ ಅದ್ ಏನ್ ಬೇಕೊ ನಿನ್ ಮಕ್ಳ್ಗೆ ನೀನ್ ತಗೋತಿಯಾ ಅದನ್ನ ಇದೇ ಸ್ಕೂಲಲ್ಲಿ ನಾವು ಇಂಥದ್ದೇ ಕೊಡ್ತೀವಿ ನಾವ್ ಅದನ್ನೇ ಹಾಕಬೇಕು ಅಂತ ಏನ್ ಅವಶ್ಯಕತೆ ಇದೆ
ಅದ ಪ್ರೈವೇಟ್ ಸ್ಕೂಲ್ ಬಂಡವಾಳಾನೇ ಅದಲ್ವಾ ಗುರ್ ಇದು ಪ್ರತಿ ಅವ್ರು ಹೇಳದೇನ್ ಗೊತ್ತಾ ಪ್ರತಿಯೊಂದು ನಾವೇ ಕೊಡ್ತೀವಿ ಅಂತ ಈಗ ನಾವು ಹೊರಗಡೆ ತಗೋತೀವಿ ಅಂತಂದ್ರೆ ಇದ್ ಮಾಡ್ತಾರಾ
ಈಗ ನಿಯರ್ಲಿ ಒಂದೊಂದು ತಲೆಗೇನೆ ಇಬ್ಬರು ಮಕ್ಕಳು ಸ್ಕೂಲ್ ಸೇರಿಸಿರೋದು ಒಬ್ಬೊಬ್ರು ಕಡಿಮೆ ಅಂದ್ರೆ ಮೂವತ್ ಸಾವಿರ ಖರ್ಚ್ ಬಿತ್ತು ಒಬ ಒಬರಿಗೇನೆ ಇಬ್ರಂದ ವತ್ತು ಸಾವರ ರೂಪಾಯ ಖರ್ಚ ಆಯತು ಎಕ್ಸಂಪಲ್ಲ್ ಈಗ ಒ ಹ ಹದಿನೇಳು ಸಾವಿರ ಸಾವಿರ ಸ್ಕೂಲ್ ಫೀಸು
ಹ್ಮ
ಒಂದ್ ಎರಡು ಸಾವಿರ ಇದು ಏನದು ಬುಕ್ಸು ಬಟ್ಟೆ ಇಪ್ಪತ್ ಸಾವಾರೂಪಾಯ್ ಅಲ್ಲೇ ಆಗೊತ್ ತ ಮೂರು ರೂಪಾಯ ಹೆಚ್ಚುಕಮ್ಮಿ ಇಪ್ಪತ್ ಸಾವಾರೂಪಾಯ್ ಅಲ್ಲ ಆಗೋಯ್ತ
ಹ್ಮ್
ಅದುಲ್ದೇನೆ ಅವ್ರಿಗೆ ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗು ಲಂಚ್ ಬಾಕ್ಸು. ಈಗ ಅವ ಕೊಟ್ಟ. ಒೇ ಜೊತೆ ಬಟ್ಟೆ. ಕುಟರದು. ನಾ್ ನಿಜ ಜೊತೆ ಬೆೆ ತೊಗೋಬೇಕು. ಯಾಕ್ರೆ ಈಗ ಮಕ್ಳಿಗೆಲ್ಲ ಮೊದ್ಲಂಗೆಲ್ಲ ಚಿಕ್ಕಮಗಳಳಿಗೆ ಬುಧವಾರ ಮತ್ತೆ ಶನಿವಾರ ಕಾರ್ಡರ್ಸ್ ಐತೆ ಚಿಕ್ಕಮಳಿಗೆ. ಬೇಬಿ ಸಿಟಿಂಗು ಅ ದೊಡ್ ಮಳಿಗೆ ಇಲ್ಲ. ಬುಧವಾರ ಶನಿವಾರ ವೈಟ್ ಡ್ರೆಸ್ಸು. ಕಲರ್ಡ್ರೆಸ್.
ಮಗಳಿಗೂ ಒಂದೇ ಡ್ರೆಸ್ ಕೊಟ್ಟಿರೋದ..
ಸೇಮ್ ಸೇಮ್ ಯೂನಿಫಾರ್ಮ್ ಎಲ್ಲ ಒಂದೇ. ಯೂನಿಫಾರ್ಮ್ ಎಲ್ಲ ಹ.. ಒಂದೆ.. ಬಟ್ ಏನಪ್ಪ ಅಂದ್ರ ದೊಡ್ಡೊಳಗೆ.. . ಬುಧವಾರ ಮತ್ತ. ಮ ಶನಿವಾರ ಕನ ವೈಟ್ ಡ್ರೆಸ್ ಇರುತ್ತೆ. ಚಿಕ್ಕೋಳ್ಗೆ. ಬುಧವಾರ ಮತ್ತ.. ಶನಿವಾರ ಕಲಡ್ರೆಸ್ ಇರುತ್ತೆ..
ಓ ಆತರ.
ಆತರ ಅಂದೆ ಬೇಬಿ ಸಿಟಿಂಗ ಮಾತ್ರ ಆತರ ಮೆ ಯಾವಳು ಎಲ್ ಕೆಜಿಗ ಸೇ್ ಹಂ ಆಗುತ್ತೆ. ಈ ತರ ಅದು ಮಾಮೂಲಿ. ಅವ್ರು ಇನ್ನೊ ಜೊತೆ ಬಟ್ಟೆ ಹೊಲಸ್ಬೇಕತ್ತು ಚಿಕ್ಕೊಳಗೆ ಇನ್ನೊಂದ ಜೊತೆ ಬಟ್ಟೆ ಅಂತೆ ಅವ್ರರು. ಬ್ಯಾಾಗ ಅಂತೆ. ಶುವಂತೆ. ಸಾಕ್ಸ್ ಕೂಡ ಸ್ಕೂದಲ್ಲೇ ಕೊಟ್ಟವ್ರೆ. ಸಾಕ್ಸ್ನು ಸ್ಕೂದಾರ ಕೊಟ್ಟ. ಸಾಕು ಸಮೇತವಾಗಿ.. ಶೂ ಮಾತ್ರ ನಾ ತಗೋಬೇಕು ಶೂ ಅಂತ. ಇನ್ನೊನ್ ಜೊತೆ ಬಟ್ಟೆ ಅಂತೆ ಮಾಮೂಲಿ ಬಟ್ಟೆಗಳಂತೆ. ಇನ್ ಸಣ್ಣ ಪುಟ್ಟದಲ್ಲ ಇರುತ್ತೆ. ತಲಪ ಪೆನ್ಸಿಲ್ ಗೆನ್ಸಿ ಲೋ. ಆಮೇಲೆ ನಮ್ಗ ವಯಸ್ಸಲೆಲ್ಲಾ ಚಾಕ್ಲಿಸಿ ಇತ್ತು.
ಹ್ಮ್
ಚಾಕ್ ಪೀಸ್ ಇಲ್ ಇಲ್ಲ ಬೇಬಿ ಸಿಟ್ಟಿಂಗಲ್ ಅಲ್ಲ ಪೆನ್ಸಲ್
ಬೇಬಿ ಸಿಟಿಂಗ್ ಅಲ್ಲ ಪೆನ್ಸಿಲ್ ಆ ಅಲಗರು ಸ್ಲೇಟು ಗಲ ಸ್ಲೇಟು ಗ್ಲೇಟು ಏನು ಕೊಟ್ಟಿಲ್ಲ
ದೊಡ್ಡ ಮಗಳು ಸೇರ್ಸ್ಬೇಕಾದ್ರೆ ಒಂದು ಮೂರನೇ ವರ್ಷದ ಈಗ ನಮ್ಮ ದೊಡ್ಡ ಮಗಳು ಬೇಬಿ ಸಿಟಿ ಮುಗಿಸಿ ಎಲ್ ಕೆಜಿ ಮುಗಿಸಿ ಯು ಕೆಜಿ
ಹ್ಮ್
ಬೇಬಿ ಸಿಟಿಂಗ ಇಬೇಕ್ರ ನಾರ್ಮಲ್ ಚೆನ್ನಾಗಿದ್ನಲ್ಲ ಪಾ ಪಾರಾ ಆ ಟೈಮೆಲ್ ನಾನ್ ಹೂ ನಗ್ ಗೊತ್ತಿಲ್ಲ ಸ್ಕೂಲ್ ಸೇರ್ಸ್ಬೇಕು ಅನ್ನೋ ಖುಷಿಲಿ ಅ ನನ್ನ ನನ್ನ ಹೆಂಡತಿನ ಅವರ ಅಣ್ಣನ ಹೆಂಡತಿ ಜೊತೆಗೆ ಮೈಸೂರ್ ಇದ್ರು ಎಲ್ಲ ನನ್ನ ಬೊಮ್ಮಾಯದ ಹೆಂಡ್ತಿ ಒಂದ್ ಐದುಸಾವಿ ರೂಪಾಯಿ ರೂಪಾಯಿ ಕಾಸು ಕೊಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಪ್ರತಿ ಒಂದು ಒಂದ್ ಸೆಟ್ ಅನ್ಕೋ ನಮ್ಮ ಎಜುಕೇಶನ್ ಹೆಂಗಿರುತ್ತೆ ಆತರ ಯೋಚನೆ ಮಾಡ್ಕೊಂಡು ಒಂದು ಸೆಟ್ ಬ್ಯಾಗು ಲಂಚ್ ಬಾಕ್ಸ್ ಲಂಚ್ ಬ್ಯಾಗು ಹ ಏನ್ ಪ್ರತಿಯೊಂದು ಚಾಕ್ ಪೀಸು ಸ್ಲೇಟು ಅಂದು ಒಂದು ಒಂದು ಒನ್ ಬಾಕ್ಸ್ ಚಾಕ್ ಪೀಸು ಒಂದ್ ಇಡ್ತ ಒಂದು ಬಾಕ್ಸ್ ಚಾಕ್ ಪೀಸು ಇನ್ನೊಂದಂದು ನರವತ್ತು ರೂಪಾಯ ಆಗೆ ಮೂರು ನಲ್ವ ರೂಪಾಯಿನ ಆಗುತ್ತೆ ಆ ಯೂಸ್ ಆಗತ್ತಲ್ಲನ್ಡ ಒನ್ ಬಾಕ್ಸ್ ಾಕ್ ಪೀಸ ಅವಗೆ ಎಲ್ಲ ಚಿಲ್ ಸೆಟ್ಟ ತರಿಸಿದ್ದೀನಿ ತ ಸ್ಫುಟು ಮಾಮೂಲಿ ಒಂದು ಒಂದ್ ತಿಂ್ೇನ ಆಯ್ತು ಒಂದ್ ತಿಂಗಳಾದ್ಮೇಲೆ ಸ್ಕೂಲ್ ಕಳಸಿದ್ದೀನಿ ಸ್ಕೂಲು ಕಳ್ಸಿದ್ರೆ ಎಸ್ಲೇಟ್ ು ಇಲ್ಲ ಚಾಕ್ ಪೀಸ್ ಇಲ್ಲ ಏ ವೇಸ್ಟ್ ಅದು
ಹಾ
ವೇಸ್ಟ್ ಅಂದ್ರೆ ವೇಸ್ಟ್ ಅದು ಅವ್ರ ಆ ಕಡೆದ. ವಾಟ್ಸಆಪ್ ನಂಬರ್ ಕೊಟ್ಟಿದ್ದು ಪೇನೆಂಟ್ಸ್ ವಾಟ್ಆಪ್ ನಂಬ ತಗೋತಾರೆ. ಹ್ಮ ವಾಟ್ಸಪ್ಲ್ಲಿ. ಕಲ್ ಸ. ಚಾಕ್ ಪೀಸ್ ಲೇಟರ್ಲ್ಲ ಯಾರು ಯೂಸ್ ಆಗಲ್ಲ. ಹ್ಮ ನಮ್ಮಲ್ಲಿ ಬುಕ್. ಹಕ್ಕ ಮತ್ತೆ.
ಪೆನ್ಸಿಲು ಬುಕ್ ಮತ್ತೆ ಪೆನ್ಸಿಲು ಓಹೋಹ ಪ್ರೀ ಅಲ್ಲ ಈ ಸ್ಕೂಲ್ ಸೇರ್ಚಿ ಅಲ್ಲಲೇ. ಟಲ್ಲಿ ಇನ್ನು ಆ ಏನ ತಿದ್ದಿಲ್ಲ ಈಗ್ಲ ಆಗ್ಲೇ. ಪೆನ್ನು ಪೆನ್ಸಿಲ್.
ಹೋಯ್ತು ಈಗ ನೋಡವ ಇನ್ನೊಂದು್ ಟಾಸ್ಕ್ ಐತೆ. ಈಗ ಇನ್ನು ಒಂದು. ಪ್ರಾಬ್ಲಮ್ ಐತೆ ಏನಂದ್ರೆ ನನ್ನ ಎಂಟವರ ಅಕ್ಕನ ಗಂಡ ಒಂದ್ ಸಡ್ಕ. ಅವನ್ಿನಪ್ಪ. ಅಂದ್ರೆ ಈ ಸ್ಕೂಲ್ ಫೀಸು ಒತ್ತಡಕೋಸ್ಕರನೇ. ಅವನ್ ಏನ್ ಮಾಡೋಣಂತ. ಅಂದ್ರೆ ಬೇಬಿ ಸಿಟಿಗೆ ಸೇರ್ಸಲ್ಲ ಒಂದ ದರ್ಸರ್ರಿಗೆ ಸೇರ್ಸಲ್ಲ. ಡೇರ್. ಎಲ್ ಕೆ ಜಿ ಸೇರಿಸ್ತೀನಿ ಎಲ್ ಕೆ ಜಿ ಸೇರಿಸ್ತೀನಿ ಅಂತ ಅದು. ಸೇಮ್ ನನ್ನ ನನ್ನ ಕರಿಮಗಳಿಗೂ ನಾನ ಸಡ್ಕೊಂಡನಗು ಸೇಮ್ ಏಜು ಒಂದು ಒಂದು ಆರು ತಿಂಗಳು ಹೆಚ್ಚು ಕಮ್ಮಿ ಸೇಮ್ ಏಜು.
ಹಾ.
ಸೇಮ್ ಏಜ್ ಒಂದ ಆರುಏೇಳು ತಿಂಗಳು ಹೆಚ್ಚು ಕಮ್ಮಿ ಸೇಮ್ಏಜು.
ಹ್ಮ.
ಹ ಅವ್ನು ಈ ವರ್ಷ ಸೇರ್ಸ್ಬೇಕಿತ್ತು. ಹ್ಮ್ ಫಸ್ ಒತ್ತಡೋಕೋಸ. ಅವನು ಹೋಗಿ ಕೇಳ ಡೇಟ್ಗ ಹೋಗಿ ಕೇಳ್ದ ಅಂತೆ. ಡರೆಕ್ಟಾಗಿ ನಾ ಎಲ್ ಕೆಜಿ ಇದ್ ಮಾಡ. ಅಡ್ಮಿಷನ್ ಮಾಡ್ತೀವಿ. ಹ ಅಂತ ಅವರು ಏನ. ಪರ್ಮಿಷನ್ ಕೊಡಲ್ಲ ಹಂಗೆಲ್ಲ ಇದು ಮಾಡಲ್ಲ ಹೋದ್ರೆ. ಪ್ರಿ ಕೆ ಜಿಯಿಂದಾನೇ ಓದಬೇಕು ಡೈರೆಕ್ಟಾಗಿ ಹ ಹಾಗಗೆಲ್ಲ ಮಾಡಲ್ಲ ಅಂತ ಏನ ಹೇಳಿದ್ರಂತೆ. ಸ್ಂತಿಂಗ್ ಒಂದ ಏನೋ ಇ. ನ್ಸ್ ಮಾಡ್ತೀನಏನ ಮಾಡಿಸ್ೀನ ಹಂಗ ಮಾಡ್ತನಿಂಗ ಮಾಡ್ತನಿ ನ ಸೇ ಸ್ಕೂಲ್ಗೆೇರಿಸಿಲ್ಲ ನು ಆಕ್ಚುಲಿ. ಸ್ಕೂಲ್ಗೆ ಸೇರ್ರಿಸಿಲ್ಲ ಅವನು. ಈ ವರ್ಷ ಸ ಈ ವರ್ಷ ಸೇರ್ಬೇಕಿತ್ತು ಈ ವರ್ಷ ಸೇರಿಬಿಟ್ಟು ನನ್ಮ ಅ ಮಗಳು ಒಂದೇ ಕ್ಲಾಸ್ ಆಗಿರ್ಬೇಕಿತ್ತು ಹಾ ಹಾ ಬಟ ಅವ ಸೇರ್ರಿಸಿಲ್ಲ ನಾಳೆ ಫೋನ್ ಮಾಡ ಕೇಳಿದೆೆ ನಿಮ್ಮ ಮಗಳು ಎಲ್ಲಿ ಸರಿಸಿದೀರ ಏನಂತ ನಾನು ಫೋನ್ ಮಾಡಿ ಕೇಳ್ದೆ ಹ ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲ ನಾನು ಡೇಟಾಗಿ ಹೆವಿ ಸೇರಿಸ್ತೀನಿ ನನ್ ತ್ರಿ ಕೆಜಿ ತಗೊಂಡ ಎಲ್ ಕೆಜಿ ಸೇರಿಸತನಿ
ಹ್ಮ್ ಬರೋ ವಸ್ತಿಂದ್ರ ಇನ್ನು ಒಂದ್ ವರ್ಷ ಬೇಕಾದ್ರೆ ಆಟ ಆಡ್ಕೊಳ್ಳಿ ಅಂತ
ಕಡೆ ಅಮೌಂಟ್ ನಿಗತ್ತಲ್ಲಾ ಹದ್ನೇಳು ನಿ ಸಾವಿರ ಅಮೌಂಟ್ ನಿತ್ತಲ್ಲ ಬೋ ಅದು ಬ ನಿಂಗ ಸ್ಕೂಲ್ ಹೆಂಗೆ ತಗೊಳ್ಳಲ್ಲ ಸ್ಕೂಲ್ಗಳನೆ ಹೆಂ ತಗೊಳ್ಳಲ್ಲ
ಪ್ರೀ
ಹ್ಮ ಸ್ಕೂಲೋಡ ತ ವಿಷಯ ಗೊತ್ತಿರ್ಬೋದು ಈಗೊಂದು ಎರಡ್ ಒಂದ್ ತಿಂಗಳು ಎರಡು ತಿಂಗಳ ಮುಂಚೆ ಕಡೆ ಅದೇ ಒಂದಂದು ದೊಡ್ಡ ವಿಷಯ ಆಗ್ಬಿಟ್ಟಿತ್ತು ಏನಂದ್ರೆ ಹ್ಮ್ ಪ್ರೀಕಸೇರ್ಬೇಕಾದ್ರೆ ಮೂರ್ ವರ್ಷ ತುಂಬಿರ್ಬೇಕು ಮೂರು ವರ್ಷಕ್ಕೆ ಒಂದು ದಿನಕ್ಕೆ ಕಮ್ಮಿದ್ರು ತಗೊಳ್ಳಲ್ಲ ಒಂದು ದಿನ ಕಮ್ಮಿರು ತಗಳಲ್ಲ ಎಕ್ಸಾಂಪಲಿಗೆ ನನ್ನ ಮಗಳು ಮಾರ್ಚ್ ಇಪ್ಪತ್ತೇಳಕ್ಕೆ ಅವಳು ಮೂರು ತುಂಬತ್ತೊಳಗೆ ಇನ್ಕೇಸ್ ಒಲಾ ಮಾರ್ಚ್ ಬದಲ ಮಾರ್ಚ್ ಇಪ್ಪತ್ತೊಳಗೆ ಮೂರು ತುಂಬತೊಳಗೆ ಸೊ ಅಡ್ಮಿಷನ್ ಆಯ್ತು ಇನ್ ಕೆಸಗಳು ಮಾರ್ಚ್ ಬದಲು ಜೂನು ಜುಲೈ ಏಪ್ರಲ್ ಆಗಸ್ಟ್ ಟು
ಹ್ಮ
ಅಕ್ಟೋಬರ್ ಈ ಥರ ಆಗ್ಬಿಟ್ಟಿದ್ದಿರೆ ಒಂದು ವರ್ಷ ವೇಸ್ಟ್ ಅವಳಿಗೆ ಅವಳು ಮಾರ್ಚ್ ಮಾರ್ಚ್ಗಿತ್ತು ಪುಣ್ಯ ಚೆನ್ನಾಗು ಸೇರ್ಸ್ಕೊಂಡ್ಬಿಟ್ರು ಮಾರ್ಚ್ಗಿತ್ತು ನಾವು ಹೋಗ್ಬಿಟ್ಟು ಏಪ್ರಿಲ್ ಮೇ ಸಂಥಿಂಗ್ಗಲ್ಲಿ ನಾವು ಅಡ್ಮಿಷನ್ ಮಾಡ್ಬಿಟ್ಬವು ಇನ್ಕೇಸ್ ಒ ಮಾರ್ಚ್ ಬಲ ಅಕ್ಟೋಬರ್ ಸೆಪ್ಟೆಂಬರ್.
ಹ್ಮ.
ಈ ತರ ಒಂದ್ ಎಷ್ಟು ಒಂದು ಒಂದ ಎರಡು ಮೂರು ತಿಂಗಳು ಹೆಚ್ಚು ಕಮ್ಮಿ. ಅಕ್ಟೋಬರ್ ಸೆಪ್ಟೆಂಬರ್ ಆಗಿತ್ತು. ಇದ್ರೆ ಅವಳು ಸೇಸ್ಕೊತಾರಲ್ಲ ಅವಣ್ಣ.
ಹ
ಅದು ದೊಡ್ಡ ಸ್ಕಾಮ ಆಗತ್ತು. ದೊಡ್ಡ ವಿಷಯ ಆಗಿ ಆಹ ದೊಡ್ಡ ದೊಡ್ಡ ವಿಷಯ ಆಗ್ಿಬಿಟ್ಟಿತದಲ್ಲ.
ಹ್ಮ.
ಹ ಫುಲ್ಲು ಕಾಂಟ್ರವರ್ಸಿ ಆಗ್ಬಿಟ್ಟಲ್ಲ ದೊಡ್ಡದಾಗಬಿಟ್ಟಿತ್ತು. ಆಥರ ಆಗ್ಬಿಡುತ್ತೆ. ತಗೊಳ್ಳಳೋದ ಇಲ್ಲ ಹಂಗೆ. ಬಟ್ ಅವದ ಏನ ಅನ್ಸುಡ್ಕ. ಸೇರಿಸ್ತೀನಿ ನಾ ಏನೋ ಮಾಡ್ತೀನಿ ಅನ್ನೊಂದು ಮಂಡೆ. ಧರದಲ್ಲ ಅವನನೆ. ಹ್ಮ ಏನ್ ಮಾಡ್ತಾನ ಏನ್ ಬಿಡ. ಗೊತ್ತಿಲ್ಲ ಬಟ್ ಅವಡಿಗೆ ಬಾರಿ ಚೂಟಿ ಐತೆ ಆ್ ಅಂದ್ರೆ ಈಗ್ಲೇ ಮನೇಲಿ ಕೂತ್ಕೊಂಡೆ. ಎ ಬಿ ಸಿಡಿ ಒನ್ ಟು. ತ್ರೀ ಟೇಬಲ್ಸು. ಪ್ರತಿಿಯ ಒಂದು ಕಲ್ಸ್ಬಿಟ್ಟವ್ರೆ ಮನನೆೇ. ಹ ಎಲ್ಲ ಪ್ರ. ಪ್ರೊಂದು ಕಲ್ಸ್ಬಿಟವ್ರೆ.. ಮನಲೆ. ಅವ್ರ ತಾಯಿನಾಗ ಕೊಟ್ಟಿರದು.
ಆರ್ಥಾಯನಿ ಉಳ್ಕೊಟ್ಟಿರದು.
ಅವ್ರ ತಾಯಿನೇಗ ನೆಂತೀ್ ಅಕ್ಕನೇ ಕೊಟ್ಟರೋದು. ಎ ಬಿ ಸಿ ಡಿ ಹೇಳುವಂತ. ಅಂತಂದ್ರೆ ಸ್ಕೂಲ್ ಹೋಗಿ ಕಲ್ತಿರ ಮಕ್ಕಳು ಇಲ್ಲ ಹಂ ಹೇಳ್ತಾರೆ. ಸ್ಕೂಲ್ ಹೋಗ್ಬಿಟ್ಟ. ಕಲ್ತಿರ ಮ. ಕುಕ್ಕಳ ಇರಲ್ಲಂಗೆಷ್ಟ ಚನ್ನಾಗಿ ಹೇಳ್ತಾರೆ. ಹ್ಮ್ ನಾನ ಅವರು ಅಪಬಟ್ಟ. ತಬ್ಕಣ ಅನ್ನ. ಅಪ್ಪ ಅಪ್ಪ ಅಪ್ಪ ಅಪ್ಪಾ ಅಂತ ತಬ್ಕೊಂಡು ಎ ಬಿ ಸಿ. ಒನ್ ಟು ತ್ರೀ ಟೇಬಲ್ಸ್ು ಪ್ರತಿ ಒಂದು ಎಫ್. ಫಾರ್ ಆಪಲ್ ಬಿೀಫಫಾರ್ ಬಲ್ ಸಿಫ್ ಹ್ಮ. ವಾಟ್ ನೆಕ್ಸ್ಟ್